ಹ
ಎನ್ನ
ಯವ
ಸದಾ ಅ ಯಾಪಿಗೆ ಓತ್ತಿಲ್ಲ
ಹ ಹ
ಯಸ ಬರ್ದಿಲ್ಲ ಅದು ಹ್ಯಾಪಿಗ್ ಹೋದಾಗ ಆ ರಿಫ್ರೆಶ್ ಅಂತ ಇರ್ತ ಹ್ಮ
ಎಲ್ಲ
ಕೆ ಮ ಹಾ ಯಾರ ಫೋನ್ ತಗೊಂಡು ವಿಡಿಯೋ ಕಾಲ್ ಮಾಡಿ ತೋರಿಸ್ತನಾನ
ಹಾ ಯಾಗತ ಇಲ್ವ ವಯಸ ಟ ಟಾಯರ ಅವ ಬಂದಿದ್ದೆ
ನೀ ಹಗೆ ಹ ಹ
ಅದಕ್ಕ ಅದ ಒಟ್ಟಿವ ಹೋಗಿ ನೋಡತ
ಹ್ಮ್ ಹ್ಮ್ ಹ ಇಲ್ಲೇ ಮಾತಾಡ್ಬೇಕಂತನಿಲ್ಲಾ ಇಲ್ಲೆಲ್ಲಾ ಮಾತಾಡ ಗೊತ್ತ ಮಾ ತುಂಬಕೊತ ತನೆ
ಅದ ಯಾರ ಈ ಏನ ಇದ ಲಟ ಲಟ ಯಾರ
ಲೇಟ್ ಕೇಳಪ ಬಂದರು ನೀವ ಮಾಡಕ್ ಬರಲ್ದು
ದ ನೀನ್ ಕೇೇಳತ್ತಲ್ಲಾ ನಮ್ಮ್ ಅದಲ್ಲ ಲೇಟ್ ಆಗಿ ಕೇಳತೇಾರಂಗೆ
ಹ ಲೇಟ್ಕ ಆತು ಮತ್ತ
ಹಲ್ಲ
ನೋಡ್ ನಿಂದ ಏನ್ ಕೆಲಸ ಅಲ್ದನ
ವಾರಸಿದ್ದ
ಹ ಹ್ಮ್ ವಾಟ್ಸ್ಯಪ್ ಇದ್ದೆ ನೋಡು
ಹಲೋ
ರಳ ರಂಟ ರಿ
ಪ್ಯಾರ್ ತೊಗೊಂಡಿದ್ದಿ
ತಾಯ ಬಾರ ರಂಡೆ
ಶಸ
ಮತ್ತಾ ನಾಯಕ್ ಬರ್ತಾನೆ ಹೋಗ್ಯ
ಹಾ ಅ ಅ ತ
ಏ ಅವ ಅವಗ ನೋಡ್ಕ ರೊಡ್ಡಪ್ಪ ಏಳ್ನೂರು ರೂಪಾಯಿ ಬಂದ ಮನ್ನಿ
ನಂದೇ ಮಾಡ ಸಂಂದೆ ಅದನ್ನು
ಪ್ರಾಕ್ ವರ್ತಾವ
ನಿಮಗೆ ನೀವು ಬಂದ್ವಲ್ಲ
ನನಗ್ ಇನ್ನ ಇನ್ನನ್ ಮೂರ್ ಸತಿ ಮೂರ ಮೂರ್ ಸತಿ ಹೆಚ್ಚ ಮಾತಾಡಬೋ ಕ್ಯಾರಿಯರ ಬರ್ತಾವ ನನ
ಹ
ಆಾಂ
ಒಬ್ರಿಗೆಚ್ಚ ಪತ್ರುವ
ಇಲ್ಲ ಅವರು ಹದ್ನೈಯಸತ್ತೆ ನಂದು್ದ ಆ ಅದ್ ಇನ್ನ ಇನ್ನ ಮೂರ್ ಸತಿ ಮಾತ್ರಿದ್ರ ಬರ್ತದ ತೋರ್ತದ
ಅಲ್ಲಾ ಒರ್ ಜೋಡೆ ಮಾತ್ರ್ರೆ ಡೇರ ಮೂವತ್ತ ಒ ಜೋಡಿ ಮಾತ್ರ ಹತಾರೆ ಹಾ ಮ
ಒಬ್ಬರು ಜಡಿ ಐದೈ್ ಸತಿ ಅಷ್ಟೇ ಹ್ಮ್ ಹ್ಮ ಮೂವತ್ ಸತಿ ಆ ಹ ಒ ಅವಬ್ರ ಜೊಡೆ ಐದೇ ಜೊತೆ ಮಾತಾಡ್ಬೇಕು
ತೊಂದರಿಸಿದೆ
ಹಾ ನೀನೇ ಹಚ್ಚಿದ್ದ ಮೂವ ಸತಿ ಹಚ್ಬೇಕಕ್ ನೀನೇ
ಹಾ
ನೀನೇ ಮೂವತ್ ಸತಿ ಹಚ್ಬೇಕು ಐದ್ ಮಂದಿಯ ಒಬ್ಬ್ರಿಗೆ ಐದೈದ್ ಸತಿ
ಸ ಐದ್ ಮಂದಿಸ ಹೋಗಲ್ಲ ಆರು ಮಂದಿಗಸ ಹ
ಹಾ ಐದು್ ಮಂದಿ ಹ್ಮ ಆರು ಮಂದಿ ಹಚ್ಬೇಕ ಕೊಡು ಚಂದ್ರ ಬೊಮ್ಮಗಚ್ಚು ನನ್ನಗಚ್ಚು ಸಿರ್ಸಾಲ್ ಚ್ಚು ಮತ್ತ ಯಾರಿ ಮಾಡ್ಯಾರೋಡ ಅಲ್ಲಿ ಅದ ಟಪ್ಪಳಾಗ ಚಳಿಗ ಹಚ್ಚಿ ಬಿಡುವ ಆಯ್ತು
ಹ ಭಾತ್ರ ಹೋಗಲ್ಲ ಅವರು
ಹ ನನ್ಾಚೆ ಅಲ್ಲೇ ಮಂದಿ ಜೊತೆ ಮಾತಾಡ್ತಿರಲ್ ನೀವು ಹಂಗೆ ಮಾತಾಡ್ಕೋತಿರೋದು ಮಾತಾಡ್ಬೇಕಪ್ಪಾ
ಹಾ
ಕುಮ್ಮಿ ಅದ ನೋಡ್ ಲಟಗರ್ ಕುಮ್ಮಿ ಅಂದ ಮಾಡದ ಕುಮ್ಮಿಾಗಗ ಹಚ್ಚು ನಡೀತ ನನ್ ದಿನಾ ನಿನ್ ನಿನಗ ಇನ್ನ ನಾನು ಇದು ಇನ್ನ ಎರಡ್ ಸತಿ ಹಚ್ಬಹದು್ ನಾನ್ ನಿಿನಗ
ಇನ್ರ್ಸ್ದ
ಹಾ
ಆಮೇಲೆ ಹಚ್ಚಿದ್ರೆ ಪ್ರಿಯ ನಾವು ಆಮೇಲೆ ಬರಲ್ಲಾನ ಒಟ್ಟ
ಇಲ್ಲ ಇಲ್ಲ ನಿನ್ ಮುಗ್ದ ಚಂದ್ರಪ್ಪ ಮಾತಾಡ ಇಲ್ಲ ಹ ಹೌದು ಅಚ್ಚಿ ನೋಡ ಈ ಸತ್ತೆ
ಹಾ
ಅವ ಹೋಗಲ್ದಿಗ ಒಳ್ಳೆ
ಹಾ
ಮಾತಾಡಿಲ್ಲ ಅಂದ್ರೂ ಹೋಗಲ್ದ ಈ ಸತ್ಯ ಮುಗುದಲ್ಂತ ತೋರ್ಸತದ
ಎ ಸಸ ಆ್ತನ
ಹ ಆಯ್ ಸತ್ಯ ಹೆಚ್ಚ ಆಯ್ತ ಈಗ ಸಿಫಲ್ಗ ಇನ್ನೊ ಒಂದ್ ಎಂಬತ್ತರಡ್ ನಂಬರ್ ಕಸತಿ ಹತೀನಿ ಅವ್ನಿಗೆ ಇ ಮೂರ್ ಸತಿ ಹಚ್ಚಿರ ಅ ನಡತರ್
ಅ
ಹಾ
ಒಟ್ತ್ ಆತ್ ನಾನಿ ಕಟ್ಟಾಗತ್ತಾರ ಮಾತ್ರಕಣ
ತಾನೇ ಅದ ಹೆಡು ನಿಮಿಷನ್ ಮೇಲೆ ತಾನೇ ಹೋಗುವ ಕಟ್ ಆಗ್ತದ ಮತ್ತೆ ಮ ಜಾಸ್ತಿ ಪಾಯಿಂಟ್ಸ್ ಬರ್ತಾವ ಹನ್ನಡು ನಿಮ್ ತರ ಮಾತಾಡಿದ್ರಾ
ಹಾ
ಹತ್ತೇ ನಿಮ್ಷ ಕಡಿಮ ಕಟ್ ಮಾಡಿದ್ರ ಸ್ವಲ್ಪ ಆರ್ನೂರ್ ಮ್ಯಾಲ ಬರ್ತವು ಹನ್ನಯ ಹಣ್ಣ ಮೀಸ ಮಾತಾಿದ್ರಿ ಏಳ್ನೂರ್ ಮೇಲ್ ಬರ್ತಾ ಅಷ್ಟೇ ವ್ಯತ್ಯಾಸ ಎಲ್ಲಿಗ ಎಲ್ಲದಿರಿ
ಮನೆಗೆ ಬಂದರಿ
ನೀವ್ ಬಂದ್ರ ಹ್ಮ ಹೋಗ ಹೊಗೆಲೇ ಅ ಏನ ಸಸಕೊಂಡಿಲ್ಲ ಉಂಡ್ಯ ಬನ್ನಿನ ದೇವಸ್ನ
ಯಾರ ಅಪ್ಪೆರುಗಿದ್ರ ಏನ್
ಹಾ
ಎಮ್ಮಳಿ ಒಟ್ಟ ಟ ಬಂದಿಲ್ಲ
ಏ ಅನವಪ್ಪ ನೀನ್ ಸವಲ್ಪು ಬಟ್ಟಿ ತೋಯ್ದವು ತೊಯಸಿದು ತೋಯ್ತು ಒಣಗಿದ ಬಟ್ಟೆ ಅರ್ಧ ಮೂರ್ದ ಬಟ್ಟೆ ತೋಯ್ಸಿ ಹ ಹಯ್ ಬಿಡತದ ಒಳ್ಳೆ ಮಳಿ ಅನ್ನದ ನವ ತೂಪುರು ತೂಪುರು ತೂಪರು ಮಾಡ್ತ ಗಪ್ಪಾಯಬ ಬಿಡ್ತಾ
ಆಯ್ತುಳಿ
ಗಾಲ ಮಗ್ಗು ಬಿ ಸತ್ಮ
ಹಾ
ಸಂದ ಅಲ್ಲದ ಗಾಳಿ ನಂಗಗೆ ತೊಡೆ ಗಾಳಿ ಇಲ್ಲ
ಮಳೆ ಬಹಳ
ಗಾಯಸರುಣ ಮಳೆ ಬರಾಲ್ದೇಣ್ಣ್
ಬಾರಕ ಮಳೆನಾ
ಹ ಬಾರ್ ಕೇಳ್ತದ ನೋ ಮನೆಗೆ
ಹ ಇದುವಾ ಬ್ಯಾರ ವಿಡಿಯೋ ಮಾಡಟ್ರ ವಾದು ವರ್ಷ ನನಗ ಯಾರ ಯಾರ ಬೈಯ್ದುರಿ ಅವರು ಎಲ್ಲಾ ತಪ್ಪಾದ ನನ್ನಖಾಲ್ ಇಡ್ಕೋರಿ ಮಳಿಗ್ ಬರ್ತೀನಿ ಅನ ಅಂತದ ಅ ಹಂಗ ಐಯ್ತದ
ಹ್ಮ್
ಆ ಮುಗುಲಿಗ್ ಮೋಡಕ ಹೇಳ್ಯಾರ ಯಾರ ವಿಡಿಯೋ ಮಾಡಿದ್ರು ಮೊನೆ ನೋಡಿ ಅಣ
ನೋಡಿನ್ ಇನ್ಸ್ಟಾಗ್ರಾಮದ ಬ
ಹಾ ಹ ನೀ ಇನ್ಸ್ಟಾಗ್ರಾಮ್ ನೋಡ್
ಹ್ಮ್ ನ್ ನೋಡ್.
ಈಗ ಕಣಿವಾದ್ರನ್. ಹ ನಂದು ಲೇಟಗಿ ಕೇಳಿಸಿತ್ ನಿನಗ.
ಹ್ ಲೇಟಾಗೆ
ಹ್ಮ್ ನಾ ಮಾತಡಿಂದ ಎಟೋತಿಗಿ ರಿಪ್ಲೈ ಮಾಡ್ತಿ ನಿನ್.
ಕೇಳ್ ತದ.
ಹೇಳ ವೋ ಹೆ. ವಾಟ್ಸಾಪ್ ದಾಗ ಮತ್ತ ಲೈನ್ ನೆಟ್ವರ್ಕ್ ಬರಲ್ ಇದ್ರ ಇದ್ದತಾ.
ಹಾಯಾ ಊಟೆನ
ಊಟ ಮಾಡ್ಕೋವಾ.
ಏನ್ ಮಾಡ್ ರಿ ಅಡಗಿ
ಇದೇ ತಾರ ಪೋನ್ ಹಚ್ಚುತ್ತಾರನ ಅವರು ಫೋನ್ ಹಚ್ತಾರು ಸತ್ತಮ್ಯಾಗ
ಯ ಪಿಳಾರಾ
ಹಾ....
ಮಟನ್ ತರುಸ್ತನ್ ಎನ್
ಏ ಹು ಏನ್ ಮಾಡ್ತಾರಣಪ್ಪಾ?
ಅಷ್ಟಾರ ಅಂತ ಹೇಳ್ರ ಏನನ್ ಒಂದೆರಡು ಕೋಶನ್ ಕೇಳತಾರಂತ ಉತ್ತರ ಕೊಟ್ ಆಯ್ತಂರಿ
ಬೊದಖುಷನ್ ನಿನಗ
ಕೊಶವನ್ ಇನ್ನ ನು ಇನ್ನ ಮಾತಾಡುವ ಮುಗ್ದಿಲ್ಲಾ
ಹಾ
ಗ ಆದ್ರಾಗ ಏನೇನ್ ಆಯ್ಕಾ ಮಾಡಿರ್ತಲ್ ನಾವ್ ನಮಗ ಏನೇನ್ ಬರ್ತದ ಮಾತಾಡಕ್ ಬರ್ತದ ಓದಕ್ ಬರ್ತ ಬರಕ್ ಬರ್ತ ಈ ತರ ಓಕೆ ಮಾಡಿ ನೋ ಅವ್ ಎಲ್ಲ ತರಾ ಟಾಸ್ಕ್ ಕೊಡ್ತಾರ ಅವರು
ಹ್ಮ
ಟಾಸ್ಕ್ ಗೆದ್ದಂಗ ಗೆದ್ದಂಗ ರೊಕ್ಕ ಆಗ್ತಾರ
ಎಸ್ ಬಂದೆ
ನಾ ಇನ್ನ ವಂದಿಲ್ಲನ ಮುಗುದರ್ಿಲ್ಲಾ ಅಂದ ನಾ ಯಾರಿಗ್ಚ್ಚಿಲ್ಲ ನೀನ್ಗ ಸರ್ಸಲ್ಗ ಮತ್ತ ಯಾರ್ಿಗೆ ಹಚ್ಚೀಿನಿ
ನಾ ಹಚ್ಚಿಲ್ಲ ಯ ನಿಮ್ಗೆ ಹಚ್ಚಿದ್ ಬಂದಿಿಲ್ಲಿಲ್ಲ ಅಂದ್ರಾಗ
ಯಾರು ನ ನೀವ ನಾ ಹಚ್ಚಿನಲ್ಲ
ಹಾ
ಸರ್ ನೀ ನನ್ನ ಹೆಚ್ಚಾಕ್ ಬರ್ತಾನಿಗೆ ಮಾಡ್ಕ ಕೊಡ್ತಾನ
ಹ್ಮ್
ಇವತ್ ಮುಂಜಾನೆ ಮಾಡನ್ ಚಂದ್ರಮೊಮ್ಮ ಮಾಡುದು
ಹಗೆ ಮಾಡಿದಾರ
ನಾನೇ ಮಾಡ್ಕೊಟ್ಟತೀನಿ ಇವತ್ ಮುಂಜೇಲೆೇ ಅದ್ಕ ನಮ್ಮ್ ಅನರ್ಗ ಹಚ್ಚಂದ ದಲಕ್ ಹೋಗ್ಯಾರಂದ ದವಕ್ ಹೋಗಿರ್ತಾರ ಅವ್ರು ಎತ್ತರಂದ ನಾನೇ ಹಚ್ಚಿ ನೋಡಿದ್ರೆ ಎತ್ತ ನಿಂದ್ರಂತ ಹಚ್ಚಿದ್ದೆ
ಮತ್ತ ಎತ್ಲ ಇಿಲ್ಲ ಅಂದ್ರೆ ಒಂದ್ಸತಿ ಹೆಚ್ಚಿದೇವ ಎತ್ ಆ ಅಚ್ಚಿರಿ ಎತ್ಲಿಲ್ಲ ಅಂದ್ರೆ ಅದು ಅಚ್ಚಿಿದಂಗನಾ
ಅಲ್ಲ ಶದ ನೀ ನೀ ಎತ್ತಲಿಲ್ಲ ಅಂದ್ರ ಅದು ಬಿಜಿ ಆಗ್ಯಾರ ಅವ್ರಗ್ಚ್ಚಿ ಅವ್ರನ್ ಕೇಳಿ ಹೆಚ್ಚ್ರಿ ಅಂತ ಬರ್ತದ ಅದ್ರೊಳಗೆ
ಎತ್ಲ ಇಿಲ್ಲ ಅಂದ್ರ
ಹ ಎತ್ಲಿಲ್ಲ ಹತ್ತದೇ ಇಲ್ಲದ ನೀವ್ ಚಲೋ ಮಾಡ್ಲಿಕ್ಕಂದ್ರ
ಹಾ
ಏ ನಿಮ್ಮ ಮೊದ್ಲೇ ಅಡ್ವಾನ್ಸ್ ಹೇಳಿ ಹಚ್ಬೇಕಂತ ಹೇತದದ
ಹ ಬಷದು
ಹ ಅವಳ ಯ್ಯಾಪಿನಾ ಬಂದಿಲಿನ ಬಂದಿಂದ ಹಸರಿ ಅಂತ ಹೇಳ್ತದು ಅದಕ್ಕೆ ಪೂ ನ ಹಚ್ಿಕೆ ಶಸ್ತವಿ
ಯಂತ ಆಯ ಯ ಕೂ
ಚಲ ಸೊಮನೆ ಮಾ ಮಾತಾಡುದ ಹೆಂಗೆ ಹಂಗೆ ಮಾತಾಡ್ತಿರ್ತೀವಿ ಪೋನ್ ಹಚ್ಚಿ ಆದ್ರ ಮಾತಾಡುದು ಅಷ್ಟೇ
ಹ್ಮ
ಈಗ ಈಗ ಯಾರ್ ಇದದಾರ ಗೌಡ ಗರ್ತಿ
ಎಲ್ಲಾರ
ಅದೇ ನಿಮ್ ಬಲ್ಲಿಿ ಅದಾರೆ ನಂದೆ ಅಲ್ಲಕ್ಕ ಮೊದ್ಲೆ ಮನ ಇದ್ ಅಲ್
ಹಾ
ಶಾಮಕ್ಕಣಗ
ಶಾಮಕರ ಮನೆತ್ರೋಡ
ಹಾ ಹಾ ಹ ನೀ ಎಲ್ಲತ
ಹ್ಮ್
ಗಣಮ ಕಸರು
ನ್ನ
ಎಲ್ಲಾರು ನಕ್ಕೆ ಡಬಲ ಪಣ್ಣ ನೀನು ಕರೆ್ಣ್ಣ ಸಲಜ್ಜಿ ಮತ್ತ ಯಾರ
ಹ್ಮ ಎಲ್ಲರೂ ಇಷ್ಟೇ
ಅಡ್ಮಿಷನ್ ಕ ಇಬ ಆ ಗೌಡ್ ಅಡ್ಮಿಷನ್ ಮಾಡ್ತಾನ
ಹ್ಮ
ಹ್ಮ ಮಳಿ ರಜ್ಜ ಬಂದಿಲ್ಲ ಇನ್ನು
ಬಂದ ಆಗ ಹ ತ ಮ ಬೋಲ್ಖ ಪ ತಿಗೆವು
ಇ ಕಳ
ನ ಬನ್ನಿತ
ನೋಡ ಕೊಡ ನನ ಬಾರ್ದಪ್ಪ
ಹ್ಮ
ಹ
ಬಾರಗಲ್
ಏನ ಕಥೆ ಹೇಳು
ನಟ್ ಬಿ ನಟ್ ಟಾಯರ್ ಗಾಾಲಿ ಕಿವ
ಹಾ
ನಟ್ ನಟ್ ಬೇಗಿದೆ
ಹಾ ಹಾ ಹ
ಈ ಎಲ್ವಿಯ ಮಲಪತ್ತೆ
ಮಲಪ್ ಮತ್ತೆ ಮಸಾರ ಒಳಕ್ ಅಡಿ ಒಡಕ್ ಬಂದಾರಂತ ಬರ್ತಾರೆ ನಾವ್ ಎರಿ ಹೊಲಕ್ಕೇನು ಎರಿ ಹೊಲಕ್ ಹೋಗೇನನ್ ಅನ್ಲಪ್ಪ ಅವು
ಮಸೂರಲ್ಗಳಡಕ್ ಅಂದ್ರ ಯಾರವಲ್ಕ
ಗಳ ಹೊಡಕ್ ಬರ್ತತಿಂದಿದ್ರಂತ ಅವ್ರು ಎಡಿ ಇಲ್ಲ ಅಂದ್ರ ಅಂತ
ಹಾ
ಬಿಟ್ಟ ಬಿಟ್ಟಟ್ರ ಏನ್ ಮಾಡ್ಯಾರ ಈಗ ರಿವರ್ಕ್ ಹೋಗ್ಯನ
ಯೇರವಳಕ